ನಮಸ್ಕಾರ ಚೆನ್ನಾಗಿದ್ದೀರಾ
ಹಾ ನಾನ್ ಚೆನ್ನಾಗಿದ್ದೀನಿ ನೀ ಚೆನ್ನಾಗಿದ್ದೀರಾ ಏನ್ ಮಾಡ್ತಾಿದ್ದೀರಾ ಹಲೋ
ತಿಂದ್ರಾ
ಹಾ ತಿಂದೆ ನೀ ತಿಂದ್ರಾ
ಹಾ ತಿನ್
ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸ್ವಲ್ಪ
ಇವಾಗ ಕೇಳಸತೈತಾ
ಹಾ ಇವಾಗ ಕೇಳಿ ಇಷ್ಟ ಇದೆ
ಹಾ ಹೇಳಿ
ಹಾ ಏನ್ ತಿಂದ್ರಿ
ಬೀಜಲಿಗದು
ಹೌದಾ
ಹ್ಮ್ ಹಾ ಏನು ತಿಂದಿರಿ
ಬರೀ ಬಿರಿಯಾನಿ ಕೊಡ್ತಾರ ಅಥವಾ ಜೊತೆಗೆ ಗ್ರೇವಿ ಆ ತರ ಎ ಕೊಡ್ತಾರೆ
ಏನಿಲ್ಲ ಮೊಸರು ಬಜಿ ಕೊಡ್ತಾರ ಅದಿಕ್ಕಷ್ಟೆ
ಹೌದಾ
ಹ್ಮ್ ಏನ್ ಮಾಡಕ್ಕ ಆಗಲ್ಲಲ್ವಾ
ಹ್ಮ್ ಏನೋನ್ ಕೊಟ್ಟ ಮೆ ಪಾಡು ಏನು ಮಾಡೋಕ್ಕಾಗಲ್ಲ
ಹ್ಮ್ ಹೊಟ್ಟೆಗೋಸ್ಕರ ತಿನ್ಬೇಕು
ಏ ಎಷ್ಟ ಚೆನ್ನಾಗ್ದೀರಾ ನೀವು ಪಿಜಿ ಅಲ್ಲಿ
ಹ್ಮ್ ನಮ್ದು ನಾವು ರೂಮಲ್ಲಿ ನಾಲ್ಕ್ ಜನ ಇದ್ದೀವಿಷ್ಟು ನಮ್ಮ ಬಿಜಲ್ ವಾಟ್ ೋ ಮೂವತ್ತು ಮೂವತ್ತ ಐದು್ ಜನ ಇರ್ತದೆ
ಹಾ
ಹ್ಮ್ ಇಲ್ಲ ಸಿಂಗಲ್ ಇಲ್ಲ ಥ್ರೀ ತ್ರೀ ಅನ್ಸದೆ ಅಷ್ಟೆ ತ್ರೀ ಫೋರ್ ಅಷ್ಟೇ ಅನ್ಸತ್ತೆ
ಹಾ
ಹ್ಮ್ ದುಡ್ಡು ಚೆನ್ನಾಗ್ ತಿನ್ಬೋದು ಪಿಜೆ ಎಲ್ಲ ಮಾಡದ್ರೆ
ಅಲ್ವಾ ತುಂಬಾ
ತುಂಬಾ ತುಂಬಾ ಇವಾಗ ಹ್ಮ ಇವಾಗ ಒಂದ್ ರೂಮ್ ಅಲ್ಲಿ ಇಬ್ರು ಇದ್ರನು ಎಷ್ಟೊಂದ ಎಲ್ಲ ಅವ್ರತ್ರ ಟೆನ್ ತೌಸ ಂಡ್ ಎಲ್ಲಾ ಇಸ್ಕೋತಾರೆ
ಆ ಅವರು ಈ ಒಂದೊಂದು ಸಿಂಗಲ್ ಶೋರಿಂಗ್ ಇದ್ರೆ ಇನ್ನ ಒಳ್ಳೇದು ಯಾಕಂದ್ರೆ ಎಷ್ಟೊ ಜನಕ್ಕೆ ಜನಗಳ ಜೊತೆ ಇರಕ್ ಇಷ್ಟ ಆಗಲ್ಲ
ಹ್ಮ ಅವಾಗ ಕರೆಂಟ್ ಬಿಲ್ಲು ಉಳಿಯುತ್ತೆ ನೀರು ನೀರು ಅತ್ತ
ಹಾ
ಹ್ಮ್
ಅಂದ್ರೆ ಆ ವ್ರಗಂದ್ರೆ ಜಾಸ್ತಿ ದುಡ್ಡಿಸಸ್ಕೊಬಹುದು ನಾವು ಒಬ್ಬ್ರ ಇರ್ತಿವಿ ಅಂತ ಎಷ್ಟೊಂದ ಜನ ಪ ಆಟ್ಟ ದುಡ್ನ ಜಾಸ್ತಿ ಪಕ್ನಲ್ ಅವ್ರಿಗೆ ಮಂದೊಂದೇ ರೂಮ್ ಬೇಕಿರುತ್ತೆ ಇನ್ನುಗೆ ಹ್ಮ
ಒಬ್ರ ಇರ್ಬೇಕು ವಿಧಿ ಬೇರೆ ಇಲ್ಲ
ಅಂಂತವ್ರಿಗೆ ಒಳ್ಳೇದು ಮಾಡ ನಿಜ ಬೆಂಗ್ಳೂರಲ್ಲಿ ಒಂದು ಪಿ ಜಿ ಓಪನ್ ಮಾಡ್ಬಿಟ್ಟು
ಸಾಕು ಸಾಕು ಹ ಇನ್ನೇನ್ ಬ ಮಾಡ್ಬೇಕ ಏ ಅವಶ್ಯಕತೆ ಇಲ್ಲ
ಹೌದು
ಹ್ಮ್ ಹ್ಮ್ ಅದನ್ನು ಚೆನ್ನಾಗ್ ನಡ್ಸುದ್ರ ಇಲ್ಲಾಂದ್ರೆ ಊ್ರಗೂ ಪಾಪಲ್ಲಾ ಆಸೆ ಅಲ್ಲ
ಹ್ಮ್ ಚೆನ್ನ ಅದೇ ಚೆನ್ನಾಗ್ ನೆಚ್ಕೊಂಡ್ ಹೋಗ್ಬೇಕು ಅಷ್ಟೊಂದು ದುಡ್ಡು ಬರುತ್ತೆ ಅ ಚೆನ್ನಾಗ್ ನಡ್ಸಿಲ್ಲ ಅಂದ್ರೆ ಅದು ಏನಿಲ್ಲ ನಮ್ಮ ಈ ಕಡೆ ನಮ್ಮ್ ಕಾಲೇಜ್ ಹತ್ರ ಪಿ ಜಿ ಎಲ್ಲ ಎಲ್ಲ ಹೆಂಗ್ ಮಾಡ್ತಾರೆ ಅಂತ ಅಂದ್ರೆ ಊಟಕ್ಕೆ ಒಬ್ಬ್ರಿಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದಾರೆ ಅವರು ಪಿ ಜಿ ಕೆಳಗಡೆ ಮಾಡಲ್ಲ ಎಷ್ಟೊಂದು ಪಿ ಜಿಲಿ ಅವರು ಪಿ ಜಿಲಿ ಅಡಗೆ ಮಾಡ್ತಾರೆ ಇಲ್ಲ ಹಂಗಲ್ಲ ಒಂದು ಹೋಟಲ್ಗೆೇಳ್ಬಿಟ್ಟಿದಿದ್ದಾರೆ ಅದೇ ಹೋಟಲ್ ಅವ್ರು ಎಲ್ಲಾ ಪಿಜಗೂ ಊಟ ತಗೊಂಡೋಗಿ ತಗೊಂಡ ಕೊಡ್ತಾರೆ
ಹ ಹಾ ಹಂಗೆ ಅಯ್ಯೋ ನಮ್ ಪೀಚಲ್ ಹಂಗಿಲ್ಲ ಇಲ್ಲಿ ಯೂರೇ ಮಾಡ್ ಕೊತಾರ ಇವ್ರ ಕೊಡ್ತಾರ ಅಯ್ಯಪ್ಪ ಇವ್ರ ಟೇಸ್ಟ್ ತಿಂದು ತಿಂದು ತಿಂದು ಬೋರ್
ಅವ್ರದುು ಏನ್ ಚೆನ್ನಾಗಿರಲ್ಲ ಚಪಾತಿ ಹೆಂಗಿರುತ್ತೆ ಅಂದ್ರೆ ಮ್ ಮಧ್ಯಾಹ್ನ ಚಪಾತಿ ಇರುತ್ತೆ ಅದು ಹೆಂಗಿರುತ್ತೆ ಅಂದ್ರೆ ಒಳ್ಳೆ ಇ ಇಷ್ಟೇ ಪರೋಟಾ ಸೈಜ್ ಇರುತ್ತ ಪರೋಟ ಅಂತೀನಿ ತೂರಿ ಸೈಜ್ ಇರುತ್ತೆ ಎ ಎ್ದ ಪಾದ
ಯಾವಂದ ನಿಿಂದಾನ ಇಲ್ಲ ನಮ ಪಿ ಜಿಲ್ ಅಂತೂ ಚೆನ್ನಾಗ್ ಮಾಡ್ತ ತಪ್ಪ ಚಪಾತಿ ಚಪಾತಿ ಮಾಡಿದ್ರೆ ಅದಾದ್ರೂ ಒಂದ್ ತಿನ್ಬಿಟ್ಟು ಸುಮ್ನೆ ಇರೋಣ ಅಂತ
ಹ ಅವ್ರ್ದ ನಂಗಲ್ಲ ಒಳ್ಳೆಷ್ಟ ದಪ್ಪ ಇರುತ್ತೆ ವೈಟ್ಗ ಇರುತ್ತೆ ಅದು ಎಷ್ಟ ದ ಅದು ದಪ್ಪ ಅಪ್ಪ ಇದ್ರೆ ತಿನ್ಬೇಕಂತಾನೆ ಅನ್ಸಲ್ಲ ಆಮೇಲೆ ಆ ರಸ್ಕ್ ಸಾರಂತೂ ಬೇಳೆ ಸಾರು ಎಲ್ಲ ಒಂದೇ ತರ ಇರುತ್ತೆ ಏನು ವ್ಯತ್ಯಾಸನೇ ಇರಲ್ಲ
ಅದರಲ್ಲಿಯೂ ತರಕಾರೀ ಸಪ್ರೇಟ್ ಚ ಚೇಂಜ್ ಇರುತ್ತಷ್ಟೆ
ಹ್ಮ್ ಊರದಲ್ಲಂತೂ ಒಂದು ಬೇಳೆ ಸಾರು ಅಂತೂ ಪಕ್ಕ ಇದ್ದೇ ಇರುತ್ತೆ ಅಯ್ಯೋ ನನ್ಗಂತೂ ಅ ಪಿ ಜಿ ನನ್ಗೆ ಆಸ್ಟ್ಲಲ್ಾದ್ರೂ ಪರವಾಗಿಲ್ಲ ಕಾಳು ಸೊಪ್ಪ ಪ್ಪು ಏನಾದ್ರು ಹಾಕ್ತಾರೆ ಪಿಜಿಗೆ ಅಷ್ಟು ದುಡ್ಡು ಕೊಟ್ಟಿನ ಅವರು ಅಂತ ಊಟ ತಿನ್ ಅಂತ ನನಗೆ ಬೇಜಾರಾಗೋಗುತ್ತೆ ನಾವು ಬಿಟ್ಟಿಿಯಗಾನ ತಿಂತೀವಿ
ಹಾ ಇನ್ ಏನ್ ಮಾಡಕ್ಕ ಆಗಲ್ಲ ಅಲ್ವಾ ನಮ್ಗ ಅದೊಂದಿದೆ ಹ ಅದೇ ಅಲ್ಲೇ ಇರ್ಬೇಕು ನಮ್ಗುನು ತುಂಬಾ ದೂರ ಹ ಹೋಗ್ಬರಕಲ್ಲ ಇಲ್ಲಿದ್ರನೆ ಒಂಸ ಟೈರ್ಡ್ ಆಗ್ಬಿಡ್ತೀವಿ ಹೋಗ್ ಬರೋಷ್ಟೊತ್ತ ಇನ್ನು ದೂರ ಎಲ್ಲಾ ಎಲ್ಲಿ ಹೋಗೋದು ಹೇಳಿ
ಹೌದು ನೀವ ಎಷ್ಟು ಕರ್ತೀರಾ ಪಿ ಜಿಗೆ ತಿಂಗಳ ತಿಂಗ್ಳ
ಹ್ಮ್ ಆರ್ ಸಾವಿರ ನ ಒ್ದ
ಆರು ಆರ ಅಂದ್ರೆ ಕಟ್ ನಮ್ ಕಡೆ ಎಲ್ಲಾ ಅಷ್ಟ್ ಕಮ್ಮಿ ಇಲ್ವೇ ಇಲ್ಲ ಬಿಡಿ ನಮ್ ಕಡೆ ನಮ್ ಕಾಲೇಜ್ ಕಡೆ ಎಲ್ಲ ಒಂಬತ್ತು ಹತ್ತು ಉತ್ತರ ಈಗ ಇನ್ನ ಜಾಸ್ತಿ ಈಗ ಹ ಹನ್ನೊಂದುವರೆೇನೂ ಮಾಡ್ತಾ ಇದ್ದಾರೆ
ಎಂಗಮ ಅ ಅಷ್ಟಲ ಮದ ಒಂದ್ ತಿಂಗ್ಳಿಗೆ ಎಷ್ಟ ಎಲ್ಲಾ ಹೆಣ ಕಟ್ಟಕೋಗುದು
ಅಲ್ಲಿ ಅಂದ್ರೆ ನಾರ್ತ್ ಇಂಡಿಯನ್ಸ ಜಾಸ್ತಿ ನಮ್ ಕಾಲೇಜ ಅಲ್ಲಿ
ಅವರು ಕಟ್ಲೆೇ ಕಟ್ತಾರೆ ಅವ್ರಿಗೆ ಇನ್ನು ಬತಿನೇ
ಅವ್ರರು ಕಟ್ತಾರೆ ಯಾಕಂದ್ರೆ ಅವ್ರತ್ರ ದುಡ್ಡು ಇರುತ್ತ ಮತ್ತೆ ಅವ್ರದೇ ಅದೆಲ್ಲ ಅವ್ರಿಗೆ ಕಮ್ಮಿನೇ ಬಿಡಿ ಅಷ್ಟು ತಲೆನ ಕಚ್ಕೊಳಲ್ಲ ಅವ್ರು ನಾರ್ತ್ ಇಂಡಿಯನ್ಸ್
ಅ ಹೋದ್ರೆ ಹೋಯ್ತು ಬಿಡು ಅಂತ ಅಂತಾರ ಅಷ್ಟೆ ಹ್ಮ್ ಅವ್ರಿಗೆ ಏನು
ನಮ್ಗೆ ನಾವ್ ಕಾಲೇಜಲ್ಲಿ ಹುಡುಕ್ಬೇಕು ಕನ್ನಡ ಮಾತಾಡೋರು ಯಾರು ಅಂತ
ಹ ಹಾ ಹಂಗೆ ಅಯ್ಯೋ ಅಯ್ಯೋ ಹಾ ನಿಮ್ ಕಲಚಲ್ಲಿ ಚೆನ್ನಾಗಿ್ ಹೇಳ್ತಾರ
ಹಾ ಹೇಳಿ ನಂದ್ರೆ ಪಾಠಾನ
ಹ ಪಾಠ ಚೆನ್ನಾಗ್ ಮಾಡ್ತಾರಲ್ಲ
ಹಾ ಚೆನ್ನಾಗ್ ಮಾಡ್ತಾರಪ್ಪಾ
ಹ್ಮ್ ನಿಮ್ ಲೆಕ್ಚರ್ಸ್ ಎಲ್ಲಾ ಫ್ರೀ ಇರ್ತಾರಾ ನಿಮ್ ಜೊತೆಲ್ಲಾ
ಓ ನಮ್ ಬ್ರಾಂಚಲ್ಲಿ ಎಲ್ಲಾ ಫ್ರೆಂಡ್ಲಿಿಯಗಿ ಇದ್ದಾರೆ ಎಲ್ಲಾ ಚೆನ್ನಾಗ್ ಮಾತಾಡ್ಸ್ತಾರೆ ಆತರ ಏನಿಲ್ಲ ಯಾರು ಸ್ಟ್ರಿಕ್ಟ್ ಅಗ್ಂತಾ ಏನಿಲ್ಲ ನಮ್ಮ್ ಹೆಚ್ಚೋಡಿನೂ ಅಷ್ಟೇ ತುಂಬಾ ಫ್ರೆಂಡ್ಲಿ ಏನ್ ಬೇಕಿದ್ರು ಲೈಕ್ ಕೇಳ್ಬೋದು ಅವ್ರು ತುಂಬಾ ಒಳ್ಳೆಯ್ರು ಅಂತ ರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡ್ತಿೀವಲ್ಲಾ ಎಚ್ ಡಿಗಳು ಸಿಡತಿರ್ತಾರೆ ನಮ್ದ್ರ ಚೆನ್ನಾಗಿ ಮಾತಾಡ್ಸ್ತಾರೆ ಅಂದ್ರೆ ನಮ ಹೊಸ ಬ್ರಾಂಚು ಈ ಈ ವರ್ಷ ನಾವವು ಸೇರ್ಕೊಂಡ್ವಲ್ಲ ಆ ವರ್ಷ ಕಾಲೇಜಿಗೆ ಬಂದಿದ್ದು ಅದು ಒಂದ್ ಎರಡು ಮೂರ್ ಕಾಲೇಜಲ್ಲಿ ಇದೆ ಅಷ್ಟೇ ಎಲ್ಲಾ ಕಾಲೇಜಲ್ಲೂ ಇಲ್ಲ
ಹಾದ
ಆಾಗ ಬಂದಿದ್ದು ಮತ್ತ ಅವ್ರರುನು ಹೊಸ ಹೊಸ್ದಾಗ ಹೆಚ್ ಡಿ ಮಾಡಿದ್ರು ಅವರು ನಾರ್ಮಲ್ ಟೀಚರ್ ಆಗಿದ್ರು ಅವಾಗ ಅವರು ಎಚ್ ಓಡಿ ಆದ್ರು ಹಂಗಾಗಿ ಅವ್ರಿಗೆ ಆಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಮೊದಲ್ನೆೇ ಬ್ಯಾಚು ಅವ್ರಿಗೆ ಹೆಚ್ಚೋಡಿ ಆಾಗಿ ಮೊದಲನೆೇ ಬ್ಯಾು ಲ್ವಾ ಮತ್ತೆ ಈ ಕಾಲೇಜ್ಗು ನಮ್ದ ಅ ಮೊದನೇ ಬ್ಯಾಚ್ು ತುಂಬಾ ಆಸೆಗಳಂತೂ ಇಡ್ಕೊಂಡವ್ರೆ ನಮ್ಮ್್ಯಾಚ್ ಮೇಲೆ ಒಳ್ಳೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಮಾಡಬೇಕು ನನ್ ಮಕ್ಳು ನನ್ ಮಕ್ಳು ಅಂತ
ಹ
ಅವಾಗ ಒಂಥರ ಖುಷಿ ಆಗುತ್ತೆ ಅವ್ರು ಅವ್ರ ಮಕ್ಳ ತರಡ್ತಾರಲ್ಲ
ಹ್ಮ್ ಅದೇ ಅದೇ ಹ ಹಂಗಗೆ ಇರ್ಬೇಕು ಇಲ್ಲಾಂತ ಎಷ್ಟ ಕಷ್ಟ ಆಗತ್ತೆ ಹೇಳಿ ನೀವವೆ
ಸು ಅಷ್ಟೇ ತುಂಬಾ ಕ್ಲೋಸ್ ಆಗಿರುತ್ತೆ ಏನಾದ್ರು ಕೇಳ್ಬೇಕಂದ್ರೆ ಆ ಹೇಳ್ಕೊಡ್ತಾರೆ ಅವ ಕ್ಲೋಸ್ ಅಂದ್ರೆ ಲಿನಿಯನ್ಸ್ ಎಲ್ಲಾ ಕೊಟ್ಟಿಲ್ಲ ಬೇರೆ ತರ ಮಾತಾಡತ ಎಲ್ಲ ರೆಸ್ಪೆಕ್ಟ್ಫುಲ್ ಆಗೆ ನಮ್ಗೆ ನಾದ್ರು ಓದ್ರ ಬಗ್ಗೆ ಏನಾದ್ರು ಇದ್ರೆ ಮೆಸೇಜ್ ಮಾಡಿದ್ರೆ ಹೇಳ್ಕೊಡ್ತಾರೆ ಎಲ್ರೂ ಹೇಳ್ಕೊಡ್ತಾರೆ ಆತರ
ಹಾ
ಆಮೇಲೆ ನನ್ಗೆ ರೀಸೆಂಟ್ ಆಗಿ ಹುಷಾರ್ ಇರ್ಲಿಲ್ಲ ಅವಾಗುನು ಅಷ್ಟೇ ನಾವ್ ಹೆಚ್ಚೋಳಿಗೆ ರೂಮ್ೇಕಿದ್ರೆ ಹೇಳು ನಿಮಗೆ ಕ್ಲಾಸ್ಲ್ಲಿ ಕತ್ಕೋಕಕ್ಗಿಲ್ಲ ಅಂದ್ರೆ ಹೇಳು ಮ ರೂಮ್ ಬಿಡ್ಸ್ಕೊಡ್ತೀನಿ ಆತರ ಎಲ್ಲಾ ಹೇಳ್ತಿದ್ರು ಒಂತರ ಚೆನ್ನಾಗ ಐತೆ ಅ್ರ ಕಾಲೇಜಲ್ ಫ್ರೆಂಡ್ ಗಳೇ ಚೆನ್ನಾಗಿಲ್ಲ ಅನ್ನೋದು
ಏನ್ ಮಾಡಕ್ಕ ಆಾಗತ್ತೆ ಒಂದ್ಸರಿ ಇದ್ರೆ ಇನ್ನೊಂದ್ ಸರಿ ಇರಲ್ಲ ಏ ನನವರ
ಹ್ಮ್ ಹೆಂಗು ಅಪ್ಪಾ ದೇವ್ರೆ ಈ ಹೆಂಗೋ ಮೂರ್ ವರ್ಷ ತಳ್ಬಿಟ್ಟಿದೀನಿ
ಹಾ ಮುಖ್ಯವಾಗ ಅದೊಂದಿರ್ಬೇಕು ಫ್ರೆಂಡ್ಸ್ ಏನದು ಅವ್ರ ಗೆಳೆಯರ್ ಚೆನ್ನಾಗಿದ್ರೇನೆ ತಾನೆ ನಾವೂನು ನಮ್ಗ್ ವಾತಾವರಣ ಚೆನ್ನಾಗಿದ್ರೂನೆ ನಾವು ಚೆನ್ನಾಗಿರಕ್ಕಾಗುತ್ತೆ
ಹೌದು ಈಗ ಕಾಲೇಜ ಅಲ್ಲಿ ಅಷ್ಟು ಚೆನ್ನಾಗಿದೆ ಕಾಲೇಜು ಮತ್ತೆ ಹೆಂಗೆ ಮ ಯಜಾ ಮಾಡ್ಕೊಂಡಿರ್ಬಹುದು ಆದ್ರೆ ಸ್ನೇಹಿತರೆ ಚೆನ್ನಾಗಿಲ್ಲ ಅಂದ್ರೆ ಆ ತರ ಕಾಲೇಜ್ ಇದ್ದುನು ಏನಕ್ಕೆ ವತಾ
ಹಾ ಹಾ ಹಾ
ನನಗಂತೂ ಸ್ಟಾರ್ಟಿಂಗ್ ಅಲ್ಲೇ ಮೊದಲನೇ ವರ್ಷದ್ ಕೊನೆ ಕೊನೆಯಲ್ಲೇ ಗೊತ್ತಾಗೋಯತು ಯಾವ ಒ ತರ ಅಂತ ನಮ ಅವಾಗಿಂದ ಫುಲ್ಲು ಒಂಥರಾ ಹಿಂಸೆ ಆಗಕ್ ಸ್ಟಾರ್ ಆಗೋಯ್ತು
ಹ್ಮ್
ಅವಾಗಿಂದಾನೇ ನಾನು ಒಬ್ಳೇ ಇರಕೆ ಕಲ್ತ್ಕೊಂಡಿದ್ದು ಅವವಾಗಿಂದ ತುಂಬಾ ಕಲ್ ತಿನಿ ಯಾವ್ದ ಯಾವ್ ತರ ಜನ ಇರ್ತಾರೆ ಹೆಂಗಿರ್ಬೇಕು ಆತರ ಎಲ್ಲಾ ಗೊತ್ತಾಯ್ತು ಯಾರು ಹಿಂಸೆ ಆಗ್ತಿತ್ತು ನಾವ್ ಹಿಂಗೆಲ್ಲಾ ಇದ್ಬಿಟ್ಟ ಬಂದ್ ಅದು ಸ್ಕೂಲ್ ಇಂದಾನೂ ತುಂಬಾ ಫ್ರೆಂಡ್ಸ್ ಅಂದ್ರೇನೆ ಜೀವ ಆತರ ಇಟ್ಕೊಂಡಿ
ಹ್ಮ ಹ್ಮ ನಮ್ ಗೆಳೆಯರೆಲ್ಲ ತುಂಬಾ ಕ್ಲೋಸ್ ತುಂಬಾ ಚೆನ್ನಾಗಿರ್ತಾರಪ್ಪಾ ನಮ ನಮನಂತೂ ಚೆನ್ನಾಗ್ ನೋಡ್ಕೋತಾರೆ
ಹ್ಮ ಹೀಗಿರೋರಾ
ಹ ಇಲ್ಲಿರೋರು ನಾನಂತೂ ಹೆಣ್ಮಕ್ಳಗಿಂತ ಗಂಡ ಮಕ್ಳ ಜಾಸ್ತಿ ಅವ್ರ ಸಪತ ಅವ್ರ
ಅವ್ರೇ ಹೌದು ಹೌದು ಅಂದ್ರೆ ಈ ಹುಡುಗಿರ್ ತನ ಸ್ವಾರ್ಥ ಅವ್ರಗಿರಲ್ಲ
ಇರಲ್ಲ ಹೌದೌದು ಅವ್ರಂತೂ ಒಳ್ಳೆ ಚಿಕ್ಕ ಮಗುತಾರ ನೋಡ್ಕೋತಾರೆ ಹ್ಮ್ ಹುಷಾರಿಲ್ಲ ಅಂದ್ರೆ ಇ ಅವ್ರಗೆ ಹುಷಾರಿದ್ದೀರಾ
ಹಾ ಹಲೋ
ಬಂದ
ಹಾ
ಹ್ಮ್ ಚಲ ಆ ಹಲೋ ಹ್ಮ್ ಇವ್ರ ಇಲ್ಲಿ ಬಂದ್ಮೇಲೆ ಇವ್ರನ್ನ ಇವರ್ ನೋಡ್ಕೊಳೋದ ನೋಡದ್ರೆ
ಹಾ
ಒಳ್ಳ ಏನೋ ಮಾಡ್ ಬಂದಿದೀವಿ ಅಂತ ಅನ್ಸುತ್ತೆ ಇನ್ನದ್ ಒಳ್ಳೇದ್ ಮಾಸ್ ಬಂದಿದವಿ
ಹ್ಮ್ ಪುಣ್ಯ ಮಾಡಿರ್ಬೇಕ ಬಲಿ ಆತರದ ಎಲ್ಲಾ ಕಡೆ
ಹ್ಮ್ ಹ್ಮ್ ಅಂತೂ ಅಂತೂ ಅಂತೂ ಬಂತು ಎಲ್ಲ ಹ್ಮ ಅವ್ರೇ ಗಂಡ್ಮಕ್ಳ ಹೆಣ್ಮಕ್ಳಂತ ಸ್ವಾರ್ಥಿಗಳು ಜಾಸ್ತಿ ಹೆಣ್ಮಕ್ಳು ಇವಾಗ ಅವ್ರ ಜೊತೆ ಇದ್ರೆ ಅವ್ರ ಜೊತೆನೇ ಇರ್ಬೇಕು ಪಕ್ಕದ ಜೊತೆಗ್ ಹೋಗಂಗಿಲ್ಲ ಅವ್ರನ್ನ ಮಾತಾಡ್ಸ್ರ ಇವ್ರಿಗೆ ಉಊರಿ ಯಾವಾಗೆ
ಅವರು ಇವಾಗ ನನ್ ಜೊತೆ ಇದನಲ್ಲ ಇಬ್ರು ಅವರು ಹಂಗೆ ಅವ್ರ ಅವ್ರಿಬ್ರು ಕಂಡ್ರೆ ಯಾರಿಗೊ ಇಷ್ಟ ಆಗಲ್ಲ ಈ ಸಾವ್ರ ನಮ್ಮೂರ್ ಜನದಲ್ಲಿ ನನಗ ಜಾಸ್ತಿ ಇಷ್ಟ ಮಾಡ್ತಾರೆ ಅವ್ರ ನನ್ನ ಮಾತಾಡ್ಸ್ೋದ್ರೆ ಅವ್ರಗ ಏನೋ ಒಂಥರ ಬಿಟ್ಟ ಅವ್ರ ನನ್ನ ಇವಾಗ ನ ನಿನ್ಸ್ಕೊಂಡ್ ಮಾತಾಡ್ತರೋ ಅವರಿಬ್ರು ಬಿಟ್ಟೋಟ್ಟ ಹೋಗೋದು ಇಲ್ಲಾಂದ್ರೆ ದದುರ ಹೋಗಿ ನಿಂತ ಹಬಿಡುದುದು್ರಿಗೂ ಒಂ ತರ ಅನ್ಸಸ್ಬಿಡುತ್ತೆೊೆ ಅಷ್ಟೇ ಪಾಪ ಅವ ನನ್ನ ಫ್ರೆಂಡ್ ಮತ್ತ ತರ್ಸಿದಲ್ಲ ಬಂದ್ ಮೂರ್ ಜನ ಇದ್ವಿ ಅವ್ಳ ನನ್ನ ಬಂದಿ ಮಾತಾಡ್ಸ್ತಿದ್ದಾಳೆ ಇವ್ರಿಬ್ರು ಹೋಗ್ತಿದ್ದಾರೆ ಸುಮ್ನೆ ಅವ್ಳು ಇರ್ಲಿ ಬಿಡು ಒಬ್ರು ಹೋಗೋರು ಹೋಗತಿದಿದ್ದಾರೆ ಇನ್ನೊಂದ ಇನ್ನ ಮಾತಾಡೋಣ ಅಂತ ಅಂದು ನನ್ಗೆ ಒಂತ ತರ ಆಗ್ಬಿಡ್ತು ಪಾಪ ಅವ್ರಿಗೆ ಹೆಂಗನ್ಸುತ್ತೆ ಹೇಳು
ಹಾ ಅದೇ ಅದೇ
ಇ ಎಸ್ತಾರೆ
ಕೆ ಧನ್ಯವಾದಗಳು ನಿಮ್ ಜೊತೆ ಮಾತಿದ ಖುಷಿ ಆಯ್ತು
ಹಾ ಧನ್ಯವಾದಗಳು
ಹ್ಮ್ ಬ